ಹಲೋ
ಹಲೋ
ಹ ಹೇಳಿ ನಿಮ್ಗ ಆಹ ಆಹಾರದಲ್ಲಿವ ಆಹಾರ ಇಷ್ಟ ಆಗ್ತೇತಿ ನಿಮ್ಮ ಮನೆಗ ಆಾಗಲಿ ಹಾ
ಆ ನಮ್ಮ್ಊರಲ್ಲಿ ಒಂದು ಸ್ಪ ಸ್ಪೆಷಲ್ ಆಗಿ ಆ ಆಹಾರ ಮಾಡ್ತಾರೆ ಅದ್ರ ಹೆಸರು ಕಡುಬು ಅಂತ
ಹಾ ಹಾ
ನಾವು ಶೃಂಗೇರಿಯನ್ನುೋ ಅಹ ಶೃಂಗೇರಿ ಆಗ್ಲಿ ತೀರ್ಥಹಳ್ಳಿ ಆಗ್ಲಿ ಶಿವ ಮೊಗಸ್
ಹಾ ಹಾ ಕಡವು ಸ್ಪೆಷಲಾ
ಹಾ ಕಡುಬು ಅನ್ನೋದು ಸ್ಪೆಷಲ್
ಹಾ ಹಾ ಮತ್ತೆ ಬೇರೆ ಕಡೆ ಯಾವ ಊಟ ಎಷ್ಟಾಗಗ್ತತಿ
ಬೇರೆ ಕಡೆ ಅಂದ್ರೆ ಈಗ ಧಾರ್ವಾಡ ಸೈಡ್ ಹುಬ್ಳಿ ಸೈಡ್ ಎಲ್ಲ
ಹಾ
ರೊಟ್ಟಿ ಹಾಗೆ ಹಾ ಜೋಳದ ರೊಟ್ಟಿ ಬಂದೆ ಹಾ ಆಮೇಲೆ ಹಾ ಅವೆಷ್ಟೆಷ್ಟು ಆ ಅ ಸ್ಪೈಸಿಸಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಖಾರ ಆ ಆ ಟೇಸ್ಟ್ ಎಲ್ಲ ಬೇರೆ ಬೇರೆ ರಾಜ್ಯದ ಸಾರಿ ಬೇರೆ ಬೇರೆ ಆ ಜಿಲ್ಲೆಗಳಲ್ಲೆಲ್ಲ ಬೇರೆ ಬೇರೆ ಟೈಪ್ ಫುಡ್ಡು ಎಲ್ಲಾ ಟೈಪು ಚೆನ್ನಾಗಿರುತ್ತೆ
ಹಾ
ಅದ್ರದ್ದೇ ಆದಂತ ಸ್ಪೆಷಾಲಿಟಿ ಇರುತ್ತೆ
ಹಾ ಈ ಸ್ವೀಟ್ ಅಲ್ಲಿ ಯಾವ್ದ ಎಷ್ಟ ಆಗ್ತೇತಿ
ಸ್ವೀಟ್ ಅಲ್ಲಿ ಧಾರ್ವಾಡ ಪೇಡ ಇಷ್ಟ ಆಗುತ್ತೆ ಚಂಪಕಲಿ ಹ ಮತ್ತೆ ರಸಗುಲ್ಲಾ ರಸಮಲಾಯಿ
ಹಳಗೆ
ಹಾ ಹೋಳ್ಗೆ
ಕಡಬ
ಕಡುಬು ಅದೇ ಕರ್ಜಿಕಾಯ
ಅಲ್ಲ ಖರ್ಚಿಕಾಯಿ ಬೇರೆ ಕಡುಗ್ ಬೇರೆ ಕರ್ಚಿಕೆ ಅಂದ್ರೆ ಇದು ದೀಪಾವಳಿಯ ಎಲ್ಲೆಲ್ಲಾ ಮಾಡ್ತಾರಲ್ಲ
ಹ್ಮ್ ಹ್ಮ್ ಹ್ಮ
ಅದು ಕರ್ಚಿಕೆ ಕಡುಬಂತಂದ್ರೆ ಇದ ಹೋಳ್ಗೆಿ ಮಾಡ್ತಾರ ಗೊತ್ತಾ ಅದ ಅನ್ನೇ ಸೇಪ್ ಕರ್ಚಿಕಾಯಗತ್ತೇನೆ ಅದ್ರೊಳಗ್ ತುಂಬಿ ಎಣ್ಣಲಿ ಕರೀತಾರೆ
ಓ ಹೌದಾ
ಹಾ ಅದು ಕಡುಬು
ಓಹ ನನ್ ಅದ ಅದ್ರ ಬಗ್ಗೆ ಅಷ್ಟೊಂದ್ ಗೊತಿರ್ಲ್ಲ
ಈ ಕಡೆ ಶೃಂಗೇರಿ ಕಡೆ ಕಡು ಬಂದ್ರೆ ಅದ ರವ ಉಂಡಿ ಟೈಪ್ ಪನ ಮಾಡ್ತಾರಲ್ಲ ಅಡಿ ನಾಷ್ಟಕ್ಕೆ ಆ ಕಡುಬ್ ಬೇರೆ
ಹ್ಮ್
ಈಗ ಹೋಳಿಗೆಗೆ ನಮ್ ಕಡೆ ಎಲ್ಲ ಹೋಳಿಗೆ ಅಂತಾರೆ ಬೆಂಗ್ಗಳೂರ್ ಕಡೆ ಎಲ್ಲ ಏನ ತ್ತರ
ಒಬ್ಬಟ್ಟು
ಹಾ ಒಬ್ಬಟ್ಟು ಬಿಟ್ರೆ ಇದ್ರ ಕಡೆ ಮಹಾರಾಷ್ಟ್ರ ಕಡೆ ಎಲ್ಲ ಪುರಂಗ್ಪೋಳಿ ಅಂತಾರೆ
ಹ್ಮ್ ಹ್ಮ್ ಹ್ಮ್ ಆಮೇಲೆ ತಮಿಳ್ನಾಡು ಕಡೆಲ್ಲ ಪೊಂಗಲ್ ಅಂತಾರೆ
ಹಂ ಹಾ ಇಲ್ಲ ಪೊಂಗಲ್ ಬೇರೆ ಆಗ್ತೇತಿ ಪೊಂಗಲ್ ಅಂದ್ರೆ ಈ ದೋಸೆ ಪೊಂಗಲ್ ಖಾರ ಪೊಂಗಲ್ ಅಂದ್ರೆ ದಾನ್ದಲ್ಲೇ ಮಾಡ್ತಾರೆ
ಹಾ ಹಾ ಹಾ ಹಾ ಓಕೆ
ಹ್ಮ್ ಅದು ಬೇರೆ ಪೊಂಗಲ್ ಅಂತಂದ್ರೆ ಕಿಚಡಿ ಮಾಡ್ತಾರ ಗೊತ್ತಾ
ಹ್ಮ್ ಹ್ಮ್.
ಕಿಚಡಿ ಟೈಪ್ ಪೊಂಗಲ್ ಅಂದ್ರೆ.
ಓ.
ಹ್ಮ್್ಮ ಮತ್ತೆ ಅಮ್ಮ ಮಾಡುವ ಈ ಅಡಗೆಲ್ಲಿ ಯಾವ್ದ ಇಷ್ಟ ನಿನಗೆ.
ಹ ನಾನ್ ವೆಜ್.
ನಾನ್ ವೆಜ್ ನೀವು್ ನಾನ್ ವೆಜ್ ತಿಂತೀರಾ.
ಹಾ.
ಫಿಶ್ ತಿನಲ್ವಾ.
ಫಿಶ್ ಒಂದು ತಿನ್ನಲ್ಲ ಬಟ್ ಚಿಕನ್ ತಿಂತೀನಿ.
ಹಾ ಆಕ್ಚುಲಿ ಹೆಂಗ್ ನೋಡಿದ್ರೆ ಫಿಶ್ ತಿನ್ಬೇಕು ಮಕ್ಳು.
ಫಿಷ್ ತಿಂದ್ರೆ ಟೆಲಿ ಶಾರ್ಪ್ ಅಂತಾರೆ ಗೊತ್ತಿಲ
ಹಾ.
ಹ ಬಟ್ ನಾನು ಕೆಲವರು ಫಿಶ್ ತಿನ್ನೋರು ಮಂದಿನೂ ನೋಡಿದ್ದೇನೆ ಅವರು ಸ್ವಲ್ಪ ಮೈಂಡ್ ಇದನ್ನೇ ಇರ್ತದೆ. ಫಾಸ್ಟ್ ಇರ್ತೈತಿ. ಹಾ ಅಂದ್ರೆ ಈಗ ರೆಗ್ಯುಲರ್ ಮಕ್ಳಕ್ಕಿನ್ನ ಸ್ವಲ್ಪ ಅಂದ್ರೆ ನು ಓದಿದ್ದೆಲ್ಲ ಅವ್ರಿಗೆ ನೆನಪಿಟ್ಟುುವ ಶಕ್ತಿ ಚೆನ್ನಾಗಿರ್ತೈತಿ. ಹ್ಮ್.
ನನ್ ರಿಲೇಟಿವ್ ಒಬ್ಳು- ಅವಳು ಫಿಶ್ ಜಾಸ್ತಿ ತಿಂತಾಳೆ ಹ ಬಟ್ ಸ್ಟಿಲ್ ಅವಳು ಬಾಳ. ಸ್ಟ್ರಾಂಗ್ ಅಂದ್ರೆ ಇಲ್ಲ ಇಲ್ಲ ಶಾರ್ಪ್ ಬಾಳ ಇದ್ದಾಳೆ. ಚಿಕ್ಕ ಪುಟ್ಟ ವಿಷಯ ಎಲ್ಲಾ ನೆನ್ಪಿಟ್ಕೊಂಡಿರ್ತಾಳು ಒಂದ್ ಕಾನ್ವೆರ್ಸೆಟ್ ಏನಾದ್ರು ಆಗಿದ್ರೆ ನಮ್ ನಡುವೆ ಅದ್ನ್ನುೂ ಸಹ ನೆನ್ಪಿಟ್ಕೊಂಡತಾಳೆ ಚೆನ್ನಾಗಿ.
ಹಾ ಹಾ.
ಹಾ ಅದು ಫಿಶ್ ಇಂದನೋ ಅಥವಾ ಅವ್ಳು.
ಇಲ್ಲ ಒಂದ ಒಂದ್ ಟ್ವೆಂಟಿ ಪರ್ಸೆಂಟ್ ಆದ್ರೂ ಇರ್ತೈತಿ. ಫಿಶ ಇಂಡು ಎಫೆಕ್ಟ್ ಒಂದ್ ಟ್ವೆಂಟಿ. ಪರ್ಸೆಂಟ್ ಆದ್ರೂ ಇರ್ತೈತಿ ಸಣ್ಣ ಮಕ್ಕಳಿಗೆಲ್ಲ ಫಿಶ್ ತಿನಿಸ್ ಫಿಶ್ ತಿನಿಸ್ ಅಂತಾರಲ್ಲಾ.
ಹಾಂ ಹೌದು.
ಅವ್ರ ನೆನ್ಷ್ಟ ನೆನಪಿನ ಶಕ್ತಿ ಎಲ್ಲಾ ಸ್ಟ್ರಾಂಗ್ ಆಗ್ತೈತಿ.
ಹ್ಮ್ ಹ್ಮ್ ಹ್ಮ್
ಹ್ಮ್ ಆಮೇಲೆ ಅದು ಬೀಟ್ ಅಲ್ಲಿಗೂ ಒಳ್ಳೇದವು ದೇಹಕ್ಕೆ
ಹೌದಾ
ಹಾ
ಹ್ಮ್ ಹ್ಮ್ ಹ್ಮ್
ಕೆಲೊಬ್ರೆಲ್ಲಾ ನಾಲ್ವತ್ತು ವರ್ಷದ ಗತ್ಲೆ ನಾಲೆಜ್ ತಿನ್ನೋದ್ ಫಸ್ಟ್ ತಿಂತಿದ್ರು ಆಮೇಲೆ ಬಿಟ್ಟ ಇಟ್ಟಿದ್ರು ಅವ್ರಿಗೆ ವ ಪಿಕ್ನೆಸ್ ಆಗ ಏೇನೋ ತತ್ರಾಸ ಆದ್ಮೇ ಮತ್ತೆಲ್ಲ ಇಲ್ಲ ನೀವು ಫಿಶ್ ತಿಂಡಿ ಆದ್ಮೇಲೆ ಮತ್ತ ಈಗ ನಲ್ವತ್ತು ವರ್ಷ ಆದ್ಮೇಲೆ ಫಿಶ್ ತಿಿಂದಿಿಕತ್ತರ್ ಕೆಲವು ಮಂದಿ
ಹೌದಾ
ಅಂದ್ರೆ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿನ್ನೋದ್ ಬಿಟ್ಟು ಆ ಏನದ್ದು ವಿಟಾಮಿನ್ ಸಂಬಂಧೆ ಫಿಶ್ ತಿಂತಿದ್ದಾರೆ ಮತ್ತೆ
ಹಓ ಹೋ ಹೋ ಹ್ಮ್
ಫ್ರಿಶ್ ಆಗ್ಲಿ ಪ್ರೌನ್ಸ್ ಆಗ್ಲಿ ಓಕೆ ಚಿಕನ್ನು ಅಷ್ಟ ಕ್ ಅಷ್ಟೇ ಚಿಕನ್ ಏನ ಅಷ್ಟು ಪ್ರೋಟೀನ್ ಇರ್ತೈತಿ
ಹ್ಮ್
ಬಟ್ ಇದ್ರಕಿನ್ನ ಅದು ಕಪ ಕಮ್ಮಿ ಚಿಕನ್ ಗೆ ಪ್ರೋಟೀನ್ ಈ ಫಿಶ್ ಪ್ರೋನ್ಸ್ಕಿನ
ಹ್ಮ್ ಹ್ಮ್ ಮತ್ ನೀವ್ ಯಾವ್ ತರ ಸ್ಪೆಷಲ್ ಅಡ್ಗೆ ಮಾಡ್ತೀರಾ
ನಮ್ಮ ಸ್ಪೆಷಲ್ ರೊಟ್ಟಿನೇ ಅದ್ರಲ್ಲೂ ನಮ್ಮ ನೀವ್ರರಿಗೆ ಅಂದ್ರೆ ಕಡಕ್ ರೊಟ್ಟಿನೇ ಸ್ಪೆಷಲ್ ಅವರಿಗೆ ಕಡಕ್ ರೊಟ್ಟಿ ಆಮೇ ಪಚಿಡಿ ಎಲ್ಲ ಮಾಡಿದ್ರೆ ಸಾಕು ೌದು ಎರಡ್ ರೊಟ್ಟಿ ಪಚಡಿ ತಿಂದೆ ಊಟ ಮುಗಿಸ್ಬ ಬಿಡ್ತಾರೆ
ಹ ಮತ್ತೆ ಕಿಚಡಿ ಸಾಂಬಾರ್
ಸಾಂಬಾರ್ ಸಾಂಬಾರ್ ಬೇಕು ಬೇಳೆ ಸಾಂಬಾರ್ ಮಾಡೋುದು ಜಾಸ್ತಿ
ಹ್ಮ್
ಹ ಕಿಚಡಿ ಎಲ್ಲ ಕಮ್ಮಿ ಯಾವಾಗಾದ್ರೂ ಒಮ್ಮ್ ಮಾಡ್ತೇವೆ ಅಡ್ಗೆ ಮಾಡ್ಲಿಕ್ ಬೇಸರ ಬಂದಾಗ ಕಿಚಡಿ ಮಾಡ್ಕೊೊಳ್ಳೋದು ಪೂಾ ರೊಟ್ಟಿ ಚಾಪಾತ್ ತಿ ಅನ್ನ ಸಾರ ಮಾಡಕ್ ಮನಸಿಲ್ಲ ಎಲ್ಲಾರ ಹೋಗು ಬಂದ್ ಬಿಸಸ್ ತ ಇರ್ತದಲ್ಲ ಅವಾಗಷ್ಟೇ ಕಿಚಡಿ ಮಾಡುದು
ಹ್ಮ್ ಹ್ಮ್
ತಿಂಗಳಿಗೆ ಒಂದ್ಸಲ ಎರಡ್ ಸಲ ಅಷ್ಟೇ ಆಗ್ತೈತಿ ಕಿಚಡಿ ಮತ್ತೇನೆಲ್ಲಾ
ಹ್ಮ್ ಹ್ಮ್ ಹ್ಮ್
ಆಮೇಲೆ ಸ್ವೀಟ್ ಅಂತರು ಡೈಲಿ ತಿಂತಾರೆ ನನ್ ಮಕ್ಕಳು ಅವ್ರಿಗೆ ಸಜ್ಜಾ ಅಂತ ಗೊತ್ತಾ ಮಾಡ್ತಾರಲ್ಲ ಬೆಲ್ಲ ಹಾಕಿ ಹ ಅದು ಸ್ಟ್ರಾಂಗ ಡೈಲಿ ಬೆಳಿಗ್ಗೆ ಒನ್ ಟೈಮ್ ಅವ್ರಿಗೆ ಅದನೇ ಕೊಡ್ತೇನೆ ನಾನು
ಹಾ ಹಾ
ಅದನ್ ಬಿಟ್ರೆ ಡ್ರೈ ಫ್ರೂಟ್ಸ್ ತಿಂತಾರೆ ಅವನಿಗೂ ಸ್ವೀಟ್ ಅಂದ್ರೆ ಬಹಳ ಇಷ್ಟ ಅದು ಏನದ ಡೈರಿ ಐಟಮ್ಸ್ ಎಲ್ಲಾ ಸ್ವೀಟ್ ಬಾಳ ಇಷ್ಟ ಅವ್ನಿಗೆ ಹ್ಮ್ ಹೋಳ್ಗಿನೂ ಎಲ್ಲ ಬತ್ತ ಇಷ್ಟ ಪಡ್ತಾನವ
ಹ್ಮ್ ಹ್ಮ್ ಹ್ಮ್
ಹೋಳ್ಗಿ ತುಪ್ಪ ಹಾಲು ಹಾಕ್ಕೊಂಡು
ಹ್ಮ್
ಆಮೇ ದೋಸೆ ಪಡ್ಡು ಎಲ್ಲ ಅಹ ಸೇರ್ತೆತ್ತು ಅವನಿಗೆ
ಹ್ಮ್ ಹ್ಮ್
ಪಿಜ್ಜಾನು ಸೇರ್ತೈತಿ ಬಟ್ ಅವಾಗ ಕೇಳದಾಗ ಕೊಡ್ಸೋದಿಲ್ಲ ಯಾವಾಗಾದ್ರು ತಿಂಗ್ಳಿಗೆಗ್ ಒಂದ್ಸಲ ಎರಡ್ ಸಲ ಅಷ್ಟೇ ಅದನ್ನ ಯಾಕಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲಲ್ಲ ಇದು ಒಳ್ಳೇದು ಕೆಟ್ಟದದು ಅಂತ ಅವ್ರಿಗೆ ಏನ ಟೇಸ್ಟ್ ಅನಿಸಸ್ತೈತ್ ಅದನ್ನ ತಿಂತಾರಲ್ಲಾ
ಹ್ಮ್ ಹ್ಮ್
ಅವ್ರ ಬೆಳವಣಿಗೆ ಸಂಬಂದ ನಾವು ಒಳ್ಳೆ ಫುಡ್ ಕೊಡ್ಬೇಕಾಗ್ತಿತ್ತು ಅವ್ರಿಗೆ ಹ್ಮ್ ಹಂಗಂಗ ನಾನ್ ಏನ್ ಮಾಡ್ತೇನೆ ಅವ್ರಗ್ ಊಟ್ದದಲ್ಲಿ ಒಂದಿಷ್ಟ್ ಕಾಳು ಒಂದಿಷ್ಟು ಕ್ಯಾರೆಟ್ ಕೊಕೊಂಬರ್ ಒಂದು್ ಚಪಾತಿ ಪಲ್ಲೆ
ಹ್ಮ್
ಅವ್ರ ಸ್ವಲ್ಪೇ ತಿನ್ಲಿ ಆದ್ರೆ ಇಷ್ಟೆಲ್ಲ ತಿನ್ಬೇಕ ಅವ್ರರು
ಹ್ಮ್ ಹ್ಮ್ ಹ್ಮ್ ಎಲ್ಲಾ ಪ್ರೋಟ್
ಎಲ್ಲಾ ಪ್ರೋಟೀನು ಅವ್ರಿಗೆ ಸಿಗ್ಬೇಕ ಒಟ್ಟಿಗೆ ಹಾ ಯಾಕಂದ್ರೆ ನೋಡಿ ನಮ ಟೈಮ್ಲ್ಲಿ ಎಲ್ಲಾ ನಮ್ಗ್ ತಿನ್ಲಿಕ್ ಸಿಗ್ಲಿಲ್ಲ ಅವಾಗ ಅದು ಪರಿಸ್ಥಿತಿಿನ ಹಂಗಿತ್ತ ಆಮೇಲೆ ಅವ್ರಿಗೆಲ್ಲ ಈಗಿನ್ ಗತ್ತ ತಂದ ಈಗ ಹೆಂಗ ತಂದೆ ತಾಯಿಗೆಲ್ಲಾ ನಾಲೆಜ್ ಇದೆ ಫುಡ್ ಬಗ್ಗೆ ಆಗಿಮ ತ್ದೆ ತಾಯಿಗಳಿಗೆ ಯಾರಿಗು ಇರ್ಲಿಲ್ಲ
ಹಾ ಹಾ
ಹಂಗಾಗಿ ಈಗ ನಮಗಾದ್ರೂ ಅರಿವ ಇಲ್ಲ ಹಂಗಂಗ ನಾವ ಆದ್ರೂ ನನ್ ಮಕ್ಳಿಗೆ ಕೊಡ್ಬೇಕಂತೆ ಒಂದು ಇಂಟೆನ್ಷನ್ ಅಷ್ಟೆ
ಹ್ಮ್
ಹ್ಮ್ ಆಮೇಲೆ ಇದು ಹುಳಿ ಸಂಕಟೆ ಅಂತ ಮಾಡ್ತಾರೆ ಹುಳಿ ಕಾಳ ಗೊತ್ತಾ ಹಾರ್ಸ್ ಗ್ರಾಮ್ ಅಂತಾರಲ್ಲ ಅದನ್ನ ಹುರಿದು ಫೈನ್ ಪೇಸ್ಟ್ ಮಾಡಿ ಪೌಡ್ರ ಪೇಸ್ಟ್ ಮಾಡುದು ಈ ರಾಗಿ ಅಂಬ್ಲಿ ಮಾಡ್ತ ಸೇಮ್ ಹಗೆ ಮಾಡ್ಬೇಕು ಅ ಬೆಲ್ಲ ಹಾಕ್ಬೇಕು ಉಿನ ಚ ಲ್ಲ ಬಲ್ಲ ಆ ಈ ಚಳಿಗಾಲಕ್ಕೆೆಲ್ಲಾ ತುಂಬಾ ಒಳ್ಳೇದ್ದದು
ಹ್ಮ್ ಹ್ಮ್ ಹ್ಮ್
ಅಂದ್ರೆ ಶೀತ ಆಗ್ಲಿ ಮತ್ತೊಂದ ಆಗ್ಲಿ ಎಲ್ಲಾ ಕಂಟ್ರೋಲ್ ಅಲ್ಲಿ ಇಟ್ಕೊತತ್ತುದು
ಹ್ಮ್ ಹ್ಮ್ ಹ್ಮ್
ಆಮೆ ಬೇಸ್ಗೆಯಲೆ ಎಲ್ಲಾ ತಗೋಬಾರ್ದ ಬೆದ್ಮೇಲೆ ತುಂಬಾ ಹೀಟ್ ಅಲ್ಲ ಅದ ಚಳಿಗಾಲದದಲ್ಲಿ ಅಷ್ಟೇ ತ್ತೆ ಒಳ್ಳೇದುದು
ಹ್ಮ್ ಮತ್ತೆ ಫ್ರೂಟ್ಸ್ ಅಲ್ಲಿ ಯ ಏನೇನ್
ಫ್ರೂಟ್ಸ್ ಅಂದ್ರೆ ಎಲ್ಲಾನು ತಿಂತಾರೆ ನನ್ ಮಕ್ಳು ನಮ್ಮ ಮನಿ ಅವರು ತಿನ್ನೋದ ಕಮ್ಮಿ ಅವರು ತಿಂದ್ರ ಅವರೆೇಂಜ್ ಅಷ್ಟೇ ತಿಂತಾರೆ
ಹ್ಮ್
ಹ ಮಕ್ಕಳಿಗಂತ ಬನನ ಜಾಸ್ತಿ ತಂದಿರ್ತೇವಿ
ಹ್ಮ್ ಜೀರ್ಣ ಆಗತ್ತಲ್ಲ ಬ ಬನ
ಹಾ ಆಮೇಲೆ ಅವ್ರಿಗೂ ಲೈಕ್ ಆಗ್ತೈತಿ
ಹ್ಮ್
ಹಣ್ಣುಗಳು ಅವರಿಗೆಲ್ಲಾ ಇಷ್ಟನೇ
ಹಾ ಹಾ ಹಾ
ಹ್ಮ್ ಆಮೇಲೆ ದೋಸೆ ಪಡ್ಡೆ ಎಲ್ಲಾ ಇಷ್ಟ ಅವರಿಗೆ ಇಡ್ಲಿ ತುಂಬಾ ಇಷ್ಟ ಏನ್ ಬೇಕಂತ ಕೇಳಿದ್ರೆ ಅವಾವಾಗ್ಲುೂ ಇಡ್ಲಿನೇ ಅಂತಾರ ಅವರು
ಹೌದಾ
ನಿಮ್ ಪಪ್ಪಗ ಏನ್ ಇಷ್ಟ ಆಗ್ತಿತಿ
ನಮ್ಮ ಪಪ್ಪಗೆ ಆ ಕಡುಬೆ
ಕಡಗ ಅಲ್ಲ
ಹಾ
ಹ್ಮ್
ಆಹ ಆದ್ರೆ ನನ್ಗೆ ಮಸಾಲೆ ದೋಸೆ ನಮ್ಮಮ್ಮ ಮಾಡುವ ಮಸಾಲೆ ದೋಸೆ ಅಂದ್ರೂ ತುಂಬಾ ಇಷ್ಟ
ಹಾ ಹಾ
ಹ ಈಗ ರೀಸೆಂಟ್ಲಿ ಒಂದಸಲ್ ಅದು ಈ ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡ್ತಾರಲ್ಲಾ ಸ್ವಲ್ಪ ಆಹ ಆಲೂಗಡ್ಡೆ ಪಲ್ಯ ಹಾಕಿ
ಹಾ
ಆಹ್ ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಮಾಡ್ತಾರೆ
ಹಾ ಹಾ
ಚಟ್ನಿ ಪುಡಿ ಎಲ್ಲ ಹಾಕಿ ಮಾಡ್ತಾರೆ ಹಾ ಹಾ ಅದು ತುಂಬಾ ಚೆನ್ನಾಗಿರು ದೊಂದು ಇಷ್ಟ ಆಗುತ್ತೆ ಹಾ ಅದ್ರ ಜೊತೆ ಬೆಣ್ಣೆ ದೋಸೆನೂ ಮಾಡ್ತಾರ ಅವಾಗವಾಗ ಮನೆಯಲ್ಲಿ
ಹಾ ಹಾ
ಹ ಅದು ಇಷ್ಟ ಆಗತ್ತೆ
ಬೆಣ್ಣೆ ದೋಸೆ ನಾವಂತೂ ಟ್ರೈ ಮಾಡ್ಲಿಲ್ಲ ದೋಸೆ ಅಂದ್ರ ನಾರ್ಮಲ್ ಹಿಂಗಗೆ ದೋಸೆ ಮಾಡ್ತೇವಿ ಅದ್ರಿಂಗ ಮಸಾಲೆ ದೋಸೆ ಎಲ್ಲಾ ಎ ಟ್ರೈ ಮಾಡ್ಲಿಲ್ಲ ಹಾ
ಹಾ ಅದ್ರಲ್ಲಿ ಮಾಡಿದ್ರೆ ಈನ್ನ ಚೆನ್ನಾಗಾಗುತ್ತೆ ಬೆಣ್ಣೆ ದೋಸೆ ಆಗ್ಲಿ
ಹಾ ಹಾ
ಹಾ ಇದ್ರಲ್ಲೂ ಚೆನ್ನಾಗಾಗುತ್ತಿಲ್ಲ ಅಂತಲ್ಲ ಬಟ್ ಒಂದ್ ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಇರುತ್ತೆ
ಹಾ ಹಾ ಟ್ರೈ ಮಾಡ್ಬೇಕು ಟ್ರೈ ಮಾಡ್ಲಿಲ್ಲ ಆಮೇಲೆ ಈ ನನ್ ಮ ಇ ಸ್ವಲ್ಪ ನೀರ್ ದೋಸೆ ಜಾಸ್ತಿ ಇಷ್ಟ ಆಗ್ತಿತಿ ಹಂಗಾಗಿ ವಾರ್ ದಲ್ಲಿ ಒಂದ್ ಎರಡ್ ಮೂರ್ ಸಲ ನೀರ್ ದೋಸೆನೆ ಮಾಡೋದ ಆಗ್ತತಿ
ಹ
ಹ್ಮ್ ಆಮೇಲೆ ಅವ್ರ ಡಬ್ಬಿಗೆ ಅವ್ರಿಗೆ ಏನ್ ಇಷ್ಟ ಅದನೇ ಹಾಕ್ಬೇಕಲ್ಲ ಹಂಗಾಗಿ ಅವಿಗೆ ಇಷ್ಟ್ದೇ ಹಾಕೋದು
ಹ್ಮ್
ಹ ಹ್ಮ್ ಹಂಗ ಹಂಗ ನಮ್ ಡೈಲಿ ನಮ್ಮ್ ಮನೇಲಿ ಅಂದ್ರೆ ನಾವ್ ರೋಟಿ ಚಪಾತಿನೇ ಮಾಡೋುದು ನಾಷ್ಟ ಕಮ್ಮಿ
ಹ್ಮ್ ಹ್ಮ್
ಸುಟ್ಟಿ ಇದ್ದಾಗೆ ಏನಾದ್ ಎಮರ್ಜೆನ್ಸಿ ಇದ್ದಾಗ ಅಷ್ಟೇ ಬೆಳಿಗ್ಗೆ ದ್ತನ ಅಷ್ಟ ನಮ್ಮ ಮನೆಯಲ್ಲಿ
ಹ್ಮ್
ಹ್ಮ್ ಅಂದ್ರೆ ಬೆಳಿಗ್ಗೆ ಅವರ ನಮ್ಮ ಮನಿಯವರು ಡಬ್ಬಿ ಕಟ್ಕೊಂಡು ಹೋಗ್ತಾರಲ್ಲಾ ಹುಡುಗರು ಡಬ್ಬಿಗ್ ಬೇಕಲ್ಲ ಹಂಗೆ ಈ ಬೆಳಿಗ್ಗೆ ಗೆ ನಾವು ಅಡ್ಗೆನ ಮಾಡೋುದು ರೊಟ್ಟಿ ಇಲ್ಲ ಚಪಾತಿ ಪಲ್ಯ
ಹಾ ಹಾ ಹಾ
ಅನ್ನ ಸಾರು ಮಧ್ಯಾಹ್ನ ಮೇಲೆ ಮಾಡ್ಕೋತೇವಿ ಆದ್ರೆ ಬೆಳಗ್ಗೆ ಇದದೆ ಅದ್ನೇ ತಿಂದು ಅದನ್ನೇ ಕಟ್ಕೊಂಡು ಹೋಗ್ಬೇಕು ಅವ್ರು ಹ
ಹ್ಮ್
ಅದ್ರ ಜೊತೆಗೆ ಸ್ವಲ್ಪ ಸಜ್ಜಕ ಎಲ್ಲಾ ರಾಗಿ ಎಂಬ್ಲಿ
ಹ್
ಹಿಂಗೇಏನಾದ್ರು ಮತ್ ಅದ್ರ ಜೊತೆ ಒಂದ್ ಗ್ಲಸ್ ಕುಡಿದ್ ಬಿಡ್ತಾರೆ ಮುಗೀತವ್ರ್ದ
ಹಾ ಹಾ ಹಾ
ಹ್ಮ್ ಮತ್ತೆ ಹೋಳ್ಗಿ ಮಾಡಕ್ ಬರ್ತತಾ ನಿಂಗೆ
ನನ್ಗೆ ಹೋಳ್ ಗೆ ಮಾಡಕ ಇಲ್ಲ ಬರಲ್ಲ
ಪನ್ನೀರ್ ಲೆಕ್ಕ ಆಗ್ತತ್ತಾ
ಹ್ಮ
ಪನ್ನೀರ್ ಪನ್ನೀರ್
ಹ್ಮ್
ಲೈಕ್ ಆಗ್ತತ್ತ ನಿಂಗೆ
ಇಲ್ಲ ಇಲ್ಲ ಇಲ್ಲ ಪನ್ನೀರ್ ಅಂದ್ರೆ ನಂ ಆಕ್ಚುಲಿ ಇಷ್ಟ ಆಗಲ್ಲ ಆದ್ರೆ ಆ್ ರಸಗುಲ್ಲಾ ಅ ಅವು ಡೈರಿ ಐಟಮ್ಸ್ ಎಲ್ಲ ಬಟ್ ಅವು ಇಷ್ಟ ಆಗುತ್ತ ಪನೀರ್ ಇಷ್ಟ ಆಗಲ್ಲ ಅಷ್ಟೊಂದು ಯಾಕೇನುೋ ಗೊತ್ತಿಲ್ಲ
ಹಾ ಹಾ ಮಶ್ರೂಮ್
ಹಾ ಮಶ್ರೂಮ್ ಇಷ್ಟ ಆಗುತ್ತೆ ಆದ್ರೆ ಮಳೆಗಾಲದಲ್ಲಿ ಆಹ್ ಕಾಡಲ್ಲೆಲ್ಲಾ ಬೆಳೆದಿರ್ತ ಲ್ಲ ಅದ್ರಲ್ಲಿ ನಮ್ಮ ಅಜ್ಜಿ ಅದನ್ನ ತಗೊಂಡ್ ಬಂದು ಅವ್ರ ಪಲ್ ಮಾಡ್ತಿದ್ರು ನಮ್ಮ ಅಜ್ಜಿ
ಹ್ಮ್ ಹ್ಮ್ ಹ್ಮ
ಆಪ್ ಅಲ್ಲೇ ತುಂಬಾ ಇಷ್ಟ ಆಗ್ತಿತ್ ನನ್ಗೆ ಅದು ರಿಯಲ್ ರಿಯಲ್ ಮಶ್ರೂಮ್ ರಿಯಲ್ ಮಶ್ರೂಮ್ ಇಲ್ಲ ಅಂತಲ್ಲ ಬಟ್ ನ್ಯಾಚುರಲ್
ಅದ ಅದ್ರ ಟೇಸ್ಟೇ ಬೇರೆ
ಹಾ ನ್ಯಾಚುರಲ್ ಮಶ್ರೂಮ್ ಹಾ ಅ್ರ ಇಲ್ಲ ಅವರು ಮಾಡೋ ರೀತಿ ತುಂಬಾ ಇಷ್ಟ ಆಗ್ತಿತ್ತು ಮತ್ತೆ ಬಹಳ ಟೇಸ್ಟಿನೂ ಇರ್ತಿತ್ತು ಅದು
ಆ ಕಡುಬಿಗೆ ಅದಕ್ಕೆ ಚೆನ್ನಾಗಗುತ್ತೆ ಹ್ಮ್
ಹ್ಮ್ ಹೊರಗಡೆ ಊಟ ಯಾವ್ದ ಇಷ್ಟ ಆಗ್ತಿತಿ ನಿನಗೆ ಹೊಟ್ಟೆ
ಹೊರಗಡೆ ಆಲ್ಮೋಟ್ ನಂಗೆ ಆಕ್ಚುಲಿ ಹೊರಗಡೆ